ಹಲೋ ಹಾ ಹೇಳಿ ಏನ್ ಮಾಡ್ತಿದ್ದೀರಾ
ಸುಮ್ನೆ ಮಲಡ್ಕೊಂಡ
ಹುಷಾರ ಇಲ್ಲ ಅಂದ್ರ ಹುಷಾರಾಯಯ್ತು ನಿಮಗೆ
ಇಲ್ಲ ಇನ್ನು ಹಂಗೆ ಐತೆ
ಹೌದಾ
ಹ್ಮ್
ಆಸ್ಪತ್ರೆಗೆ ಹೋಗಲಿಲ್ವಾ
ಇಲ್ಲ ಹೋಗಕ್ಕ ಆಗ್ತಿಲ್ಲ ಅದಕ್ಕೆ ಸುಮ್ನೆ ಇದಬಿಟ್ಟೆ
ಹೌದಾ
ಡ ಹೋಗೋರು ಯಾರು ಇಲ್ಲಾ
ಎಲ್ಲಾರ ಒಂದ್ ಸತಿ ಹೋಗಿಬಂದಿದ್ರೆ ಏನ್ ಆಗ್ತಿತು
ಹ್ಮ್
ಒಂದ್ಸತಿ ಹೋಗ್ಬಿಟ್ಟು ಬಂದಿದಾಗ ನ್ ಹಾಕ್ತಿತ್ತು ಅಂದೇ
ಅದೇ ಹೇಳತಿನಲ್ಲ ಕರ್ಕೊಂಡ್ ಹೋಗೋರು ಯಾರು ಇಲ್ಲ ನನ್ಗೆ ಹೋಗೋ ಹೋಗೋ ಅಷ್ಟ ಅಷ್ಟು ತಾಳ್ಮೆನು ಇಲ್ಲ ಇಲ್ಲ ಶಕ್ತಿನೂ ಇಲ್ಲ
ಕ್ಕೆ ನಾ ನಿನ್ ಕರ್ಕೊಂಡ್ ಹೋಗ್ಬೇಕು ಬರ್ಬೇಕ ಕಯಾರಾದ್ರೂ ಹೋಗಿ ನೀವೇ ಹಲೋ ಹಲೋ ಹಲೋ
ಹ್ಮ
ಕೆಲಸಿಲ್ವಾ
ಹಾ ಕೇಳಸ್ತು ಪರವಾಗಿಲ್ಲ ಬಿಡ್ರಿ ನಮ್ಮ ಮಾವ ಬರ್ತಾನೆ ಅಂದ್ರು ಅವ್ರ ಜೊತೆ ಹೋಗ್ತ
ಹೌದಾ ಯಾವಾಗ
ಏನೋ ಬರ್ತಿ ತಿನಿ ಅಂತಿದ್ರು
ಯಾವಾಗ ಬರ್ತೇನೆಪ್ಪ
ಹ್ಮ್ ಈ ಭಾನುವಾರ ಅಂದ್ರೆ ನಾಳೆ ಬರ್ತೀ ಬರ್ತೀನಿ ಅಂತಿದ್ರು ನಾಳೆ
ಯಾಕೆ ಕುಡ್ದಿದ್ದೀರ
ಹ್ಮ್
ಮೊನ್ನೆ ಊರಿಗೆ ಬಂದಿದ್ರಂತೆ ಬಂದು ಫೋನೇ ಮಾಡಿಲ್ಲ.
ಕೆಲಸ ಇತ್ತು ಕೆಲ್ಸ ಮಾಡ್ಕೊಂಡ ಇದೆ.
ಹೋಗ್ಲಿ ಬಿಡು.
ಹ್ಮ್
ನೀವ್ ಮಾಡ್ಬೇಕಿತ್ತು ನಿಮ್ ನಿಮ್ ಕೈ ಕೈ ಇಲ್ವಾ ಮಾಡಕ್ಕೆ.
ಕೈ ಇಲ್ಲ ಮೇಡಮ್ ಅವ್ರೆ.
ಹ್ಮ್
ಅದೇ ನೀವ ಬಿಸಿ ಇರ್ತೀರಂತ ಮಾಡಿರ್ಲಿಲ್ಲ.
ಹ್ಮ್
ಹ್ಮ್ ನೀವಾದ್ರೂ ಮಾಡ್ಬೇಕಲ್ವಾ ನಾನ್ ಮಾಡಿಲ್ಲ ಅಂತಂದ್ರೆ.
ಹ್ಮ ಇವಾಗ ತಾನೇ ಅಂದೇ ಕೆಲ್ಸ ಇತ್ತು ಅದಕ್ಕೆ ಮಾಡ್ಲಿಲ್ಲ ಅಂತ
ಹೌದಾ
ಹ್ಮ್ ಹ್ಮ್
ಹ್ಮ್ ಯಾವತ್ತು ಹೋದ್ರಿ ಊರಿಗೆ ಮತ್ತೆ ರಿಟನ್ನು
ಹ್ಮ್
ಯಾವತ್ ಹೋದ್ರಿ ಊರ್ಗೆ ಅಂತ ಅಂದೆ
ಮೊನ್ನೆ.
ಮೊನ್ನೆ.
ಹ್ಮ್
ಪರೀಕ್ಷೆ ಹೆಂಗ್ ಬರದ್ರಿ.
ಪರವಾಗಿಲ್ಲ.
ಇನ್ನು ಎಷ್ಟಿದೆ.
ಹ್ಮ್ ಇನ್ನು ಎರಡು ಇದೆ.
ಹೌದಾ
ಹ್ಮ್
ಎರಡಷ್ಟೇನಾ.
ಹ್ಮ್
ಎಲ್ಲಾ ಮುಗಿತ ಮೇಡಮ್ ಅವ್ರೆ.
ಮುಗೀತು.
ಹ್ಮ್ ಇನ್ನೇನ್ ಮತ್ತೆ ಆಚೆ ಯಾವತ್ತು ಹೋಗೋದು ಏನ್ ಪ್ಲಾನ್ ಮಾಡಿಲ್ವಾ.
ಇಲ್ಲ ಇವಾಗ ಇರೋ ನನ್ ಅನಾರೋಗ್ಯದಿಂದ ನಾ ಎಲ್ಗೂ ಹೋಗಕ್ಕೆ ಇಷ್ಟ ಪಡ್ತಿಲ್ಲ
ಹೌದಾ
ಹ್ಮ್
ಹ್ಮ
ಹ್ಮ್
ಔಷಧ ಏನ್ ತಗೊಂಡಿಲ್ವಾ.
ಇಲ್ಲ
ಇನ್ನೇನ್ರೀ ಸಮಾಚಾರ.
ನೀವೇ ಹೇಳ್ಬೇಕು ನಮ್ದ ಏನ್ ಇದೆ.
ಹೇಳಿ ಪರ್ವಾಗಿಲ್ಲ.
ಏನು ಇಲ್ಲಪ್ಪ
ಮಾತಾಡ್ರಿ ಯಾ ಸುಮ್ಮ್ನೆದಿರಾ
ನೀವೇ ಮಾತಾಡಿ ನಮ್ದು ಏನಿದೆ ಮಾತ
ಆಯ್ತು ನಾನು ಸೋಮವಾರ ಬರ್ತೀನಿ
ಹ್ಮ್
ಆಸ್ಪತ್ರೆ ಹೋಗೋಣ ಬಿಡಿ ಕರ್ಕೊಂಡ್ ಹೋಗ್ತೀನಿ ನಾನು ಹೋಗ್ಲಿ
ಬೇಡ ಬಿಡ್ರಿ ಯಾರಾದ್ರು ಬರ್ಬೇಕೆನ್ ಕರ್ಕೊಂಡ್ ಹೋಗೋಕೆ ಒಬ್ರ ಹೋಗ್ತಿವಿ
ಇಲ್ಲ ರೀ ನಾನ್ ಬರ್ತೀನ ಅಂತ ಇದೀನಿ ಯಾಕ ಹಿಂಗ ಹಠ ಮಾಡ್ತೀರಾ ನೀವು ಅಂತಿವ್ರಿ ತಮಾಷಾಕ್ಕೆ ಅದಕ್ಕೆ ನೀವು ಕೋಪಮಾಡ್ಕ್
ಹ್ಮ್ ನಮ್ಗಷ್ಟೇ ನಮ ಕೋಪ ಜಾಸ್ತಿ
ತಮಾಷೆ ಕೂಡ ಮಾಡ್ಬಾರ್ದಾ ನಿಮ್ ಜೊತೆ
ಹ್ಮ್ ಹ್ಮ್
ಅದ
ಹ್ಮ್ ಮಾಡ್ಬಾರ್ದು
ಹಿಂಗಿದ್ರೆ ಮಾಡ್ಕೋನಷ್ಟೇನ ಸತ್ತೋಗ್ತಾನಷ್ಟೇ
ಏನಿಲ್ಲ ಇಲ್ಲಿ ಏನು ಆಗಲ್ಲ ಅವನ್ಗೆ
ಹ್ಮ್ ನಿಜಾ ನಿಜಾನೆ
ಹ್ಮ್
ನಿಜಾನ ಗೊತ್ತಾಗ್ತಿದೆ
ಏನಂತ ಅದ ಅವನ್ ಇಷ್ಟ ಗೊತ್ತಿದ್ದು ಮಾಡ್ಕೊಂಡ ಮಾಡ್ಕೊಂಡ್ರೆ ಏನು ಮಾಡಕ್ ಆಗಲ್ಲ
ಅಲ್ವಾ
ಹ್ಮ್
ಗೊತ್ತ್ದ ಮಾಡ್ಕೊಂತ ಗೊತ್ತ ಅದು ಪಾಯಿಂಟೇ ಗತ್ತ ಗೊತ್ತಿಟ್ಕೊಂಡು ಮಾಡ್ಕೋ ಜಾಸ್ತಿ ಇದಾಗಿರ್ಬೇಕು ಪಾಪ ಎಷ್ಟೋ ಪಾಪ ಮಾಡಿದ್ರೇನೆ ಹಿಂಗ ಆಗೋದಲ್ವಾ
ಪುಣ್ಯ ಮಾಡಿದಾನ ಪಾಪ ಎಲ್ಲ ನ ನೀಚೂ ಆಗದು
ಹ್ಮ್ ನಿಜಾ ನಿಜಾನೆ ಹ ಗೊತ್ತಾಗ್ತಿದೆ ಎಷ್ಟು ಪುಣ್ಯ ಮಾಡವ್ನೆ ಪಾಪ
ನಿಮ್ ನಿಮ್ ಗೊತ್ತಾಗತೆ ಹಾ
ಸಾಯ್ ನಿಮ್ ನೋಡ್ದನಂಗ ಗೊತ್ತಾಗುತ್ತೇರಿ
ಹ್ಮ್ ಮಾತಾಡ್ರವಿ ನಿಂಗ್ ಬಾಯಿ ಬಂದಾಗ ಮಾತಾಡ್ತಿದೀರ ಮಾತಾಡ ಪರವಾಗಿ ನಮಗೂ ಸಮಯ ಬರತ್ತೆ ಅವ ನೋಡ್ಕೊಂಡ
ಇರೋದ ಅಲ್ವ ರೀತಿರೋದು ಇಲ್ದಿರೋದು ಇಲ್ತಿದೀನಾ
ಏನಿರೋದು ಹೇಳ್ತಿರೋದು ಹ ಹ ಏ ನನ್ ಬಕಿ ಏನ್ ಗೊತ್ತ ತಂತ ಮಾತಾಡ್ತಿದ್ದೀರಾ ನೀವು ನನ್ ಬಗ್ಗೆ
ಅಲ್ಲ ನಿಮ್ ಬಗ್ಗೆ ಹೇಳ್ತ ನೀವೇ ನಕೊಂಡ್ ಹೇಳ್ತಿದ್ರಲ್ವಾ ಅಂದ್ರೆ ಅಲ್ಲಿ ಅ ಅರ್ಥ ಮಾಡ್ಕೋಬೇಕು
ಏನಂತ ನನ್ಕೊಂಡ್ ಹೇಳ್ತತೀನಿ ನನ್ ಇ ನನ್ನನ್ ಪಡ್ಕಳ ಹಲೋ ನನ್ನಂದ ಪಡ್ಕೊಳ್ಳಳ ಅವನು ಪುಣ್ಯ ಮಾಡಿದ ನಿಜವಾಗೂ ಅಷ್ಟ ಚಂದ ನೋಡ್ಕೊತೀನಿ ನಾನು ಹ್ಮ
ಹ್ಮ್ ಗೊತ್ತಾಗ್ತಿದಾರೀ
ಹಂಗ್ಗೆ ಹೆಂಗ್ರಿ ಗೊತ್ತಾಗತ್ತೆ ಗೊತ್ತಾಗ್ ದೆ ಗೊತ್ತಾಗ್ತಿದೆ ಅಂತೀರಾ ಹ್ಮ್
ಬೇಕು ಅಂತ ಗೊತ್ತಾಗ್ತಿದೆ
ಅಪ್ಪಾ ನೀವ ಬಾಯ ಇದ್ದೀರಾ ವಿ
ನಿಮ್ಮ ಅಷ್ಟ ಅಲ್ಲ ಬಿಡಿ
ಹೌದ ಬಿಡ್ರಿ
ನಿನ್ ತಮ್ಮವರೆಲ್ಲ ಅವ್ರೆ
ಏನು ಗೊತ್ತಿಲ್ಲ
ನಿಮ್ಮ ಅನ್ನ ಅವರು
ಗೊತ್ತಿಲ್ಲ ಮತ್ತೆ ಇನ್ನೇನ್ ಗೋ ಮತ್ತೆ ತಿನ್ನೇನ್ ಗೊತ್ತು ಅಂತ ಕೇಳ್ಬೇಡಿ ನನಗ್, ಗೊತ್ತಿಲ್ಲ, ಅವ್ ನನ್ಗೆ ಹೇಳಿದ್ಲು. .. ಹ. ....
ಅದೇ, ಕೇಳ್ಬೇಕು, ಅನ್ಕೊಂಡೆ? ...
ಹ್ಮ್, ಏನ, ಅವರು, ಎಲ್ಲನ. .. ಎಲ್ಲಿ, ಹೋಗ್ತಾರೆ! ಅಂತ ನನ್ಗೆೇಳ್ಬಿಟ್ಟು, ಹೋಗ್ತಾರೆ ಏನ್ ಮಾತಾಡ್ತಿರದನ್ನ. .
ಅಲ್ಲಾ, ನೀವ್, ಆ ಮಾತ್ರ ಕೇಳ್ಬೇಕಲ್ವಾ? .
ಹಾ, ಕೇಳಲ್ಲ, ಅವನ್ನುಂಧು, ನೋಡಿಕೊಂಡ್ರೆಸಕ್ಕೂ, ಕೇಳ್ಧುನ್ನಾಗೆ, ಟೈ .. ಸಮಯ, ಆ ನವದು. .. ಕೆಲ್ಸ
ಕೆಲ್ಸನಾ
ಹ್ಮ್
ಹ್ಮ್ ೆ ಓಕೆ
ಹಲೋ
ಹ, ಟೀ, ಕಾಫಿ, ಕುಡುದ್ರಾ? .
ತಿನರಿ. .. ಅಭ್ಯಾಸ ಇಲ್ಲಾ. .
ಹೌದಾ. .
ಹ್ಮ್ ...
ಯಾವಾಗಿಂದ. ...
ಹ್ಮ, ಒಂದು, ಒಂದ್, ತಿಂಗಗಳಿಂದ ಇಲ್ಲ. .
ಯಾಕರಿ .
ಅಷ್ಟೆ, ಆ, ಅಂದ್ರೆ ಹುಷಾರಿಲ್ಲ! ಅಲ್ವಾ ಅದಕ್ಕೆ? ..
ಅದಿಕ್ಕಿಲ್ವಾ! .
ಹ್ಮ್ .
ಹ್ಮ, ನಾವ್ ಇನ್ನ ಏನನುಅನುಕೊಂಡುಬಿಟ್ಟವಿ? ...
ಏನ್, ಅನ್ಕೊಂಡ್ರಿ. .
ಹುಡುಗಿ, ಬದ್ಲ, ಆಗಾವಲೇ, ಅಂತ, ಅನುಕೊಂಡುವಿ. ..
ಹ್ಮ್ ...
ಹೋಗ್ಲಿ, ಬಿಡಿ ಒಂದ್, ಸೆ ಒಂದ್ ನಿಮಿಷ ಆದ್ರೂ, ಇತ್ತು ಆ ಖುಷಿ, ಬದ್ಲು ಆಗಿರೋ ಆಗಿದ್ದಳೆ ಅನ್ನೋ ಖುಷಿ. ...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
ಇನ್ನೂರಿ, ಸಮಾಚಾರ? ..
ಏನ್ದರಿ, ನೀವೇ, ಬಜ, ನಮ್ದು ಏನು ಇಲ್ಲ ಅಪ್ಪಾ. ...
ಹೌದಾ, ಏನಿಲ್ವಾ? ..
ನೀವು, ಊಟ ಮಾಡಿದೀರಾ! ಮಧ್ಯಾಹ್ನ. .
ಓ, ತಿಂದೇರಿ. ..
ಹ್ಮ್ ...
ತಿಂದೆ, ತಿಂದೆ, ತಿಂದೆ, ತಿನುಕೊಂಡು, ಆಚೆ ಬಂದು. ... ಬ್ರೋ, ನಿಮ್, ತಮ್ಮ ಬೇರೆ ಕಾಲ್ ಮಾಡಿದ್ದ. ...
ಹ್ಮ್ ...
ಅವನ, ಜೊತೆ, ಅಚೆ, ಹೋಗಿ ...
ಹ್ಮ್ ...
ಸ್ವಲ್ಪ, ಹೊತ್ ಮಾತಾಡ್ಕೊಂಡು? ...
ಹ್ಮ್ .
ಬಾಂಧುವಿ? .
ಹ್ಮ್ ..
ನೀನ್, ತಮ್ಮನ, ಜೊತೆಗೆ ಇನ್ನೊಂದು, ಹುಡುಗ ಯಾರೋ, ಬಂದಿದ್ದ. .
ಹ್ಮ್ ...
ಅವನ್ ಜೊತನ ಮಾತಾಡ್ಕೊಂಡು ಅವನ್ ಮನೆ ಹೋಗ್ಬೇಕು ಬಿಡು ಬಿಡು ಇಡ್ ಅಂದ್ರು ನಾ ಬಿಡ್ಲಿಲ್ಲ ನಿನ್ ತಮ್ಮ ಬೈಕ್ ಹಾಕೊಂಡ್ ಹೋಗಿದ್ದ ನಂದು
ಹ್ಮ್
ಅದಕ್ಕೆ ಬಿಡ್ಲಿಲ್ಲ ನಾನು ಇರೋ ಹೋಗುವಂತೆ ನಾನು ಒಪ್ ಇಡ್ತೀನಿ ಚಾರ್ಜಿಂಗ್ ಬೇರೆ ಇಲ್ಲ ಫೋನಲ್ಲಿ ಅಂತ
ಹ್ಮ್
ನಾನು ಸ್ವಲ್ಪ ಹೊತ್ತಿದ್ದ
ನ ನಗ
ಇನ್ನೇನ್ರಿೀ ವಿಶೇಷ
ಹ್ಮ್
ನೀೇನ್ ವಿಶೇಷ ಇದದೆೇ ನಿಮ್ ತಮ್ಮ ಅವ್ರು ಕಾಲ್ ಮಾಡ್ತಾರೆ ತವ್ರೆ
ಆಾ
ನಿನ್ ತಮ್ಮ ಕಾಲ್ ಮಾಡ್ತವನೆ ಮಾತಾಡ್ಬಿಟ್ಟು ನಮಗೆ ಕ ಫೋನ್ ಮಾಡ ಕರೆ ಮಾಡ್ತೀನಿ
ಹ್ಮ್ ಸರಿರಿ ಆಯ್ತು ಬಾಯ್
ಹ್ಮ್ ಸರಿ
ಹ್ಮ್